ಹಲೋ
ಹಾ ಕೆಳಕತದ.
ಹ್ಮ್ ಕೇಳತದಲ್ಲ.
ಹಾ ಕೇಳಕತದ ಏನ್ ಮಾಡಕತಿದಿ.
ಏನಿಲ್ಲ ಸುಮ್ಮ್ನೆ ಕುಂತೀನಿ.
ಸುಮ್ನೆ ಕುಂತಿದಿ.
ಹ್ಮ್ ನೀ ಏನ್ ಮಾಡಗತಿ.
ನಾನು ಸುಮ್ನೆ ಕುಂತೀನಿ ನೋಡು.
ಯಾಕ್ ಎಲಿಗ್ ಹೋಗಿಲ್ಲ.
ಹೊಲ ಕೊಗಿದ್ದಿ ಮುಂಜೂಲೆ.
ಹಾ ಮಲ್ಲಿ ಮಳಿ ಬರ ಆತದವೊ.
ನಮ್ಮಲ್ಲಿನೂ ಬರಕದ ನೋಡ.
ಇವು ನೀವ್ ಹೆಂಗಮ್ಮ ಮೇರು ಸ್ವಪಲ್ಲಿ ಹ. ನಮ ರಿಲೇಶನ್ದಾಗ ಅವ್ರರು ಮುಲಯಾದ ಆಗ್ಯದ ಮಾತಾಡ್ಸಕ್ ಹೋಗ್ಯ್ರನ ಈಗ. ಸೈಕೆಲ್ ಮೊಟರದ್ಯಾಗ್ ಹೋಗ್ಯಾರ್.
ಈಗ ಈಗ್ ಹೋದ್ರನು.
ಜಾಸ್ತಿನೇ ಈಗ ಒಂದ್ ಐದ್ ನಿಮಿಷ ಅಯ್ತೇನ್ ಹೋಗಿ ಅಷ್ಟೇ.
ಹ್ಮ್ .
ಇವರು ಎಲ್ಲಿ ಈಗ.
ಅಂದ್ರೀ ಮಳೆಗ್ ಸಿಕ್ಕೋತಾರ ಇವರು.
ಹಾ ಇಲ್ಲ ಎಲ್ಲಾರು ನಿಂತ ನಿಂತಾರ ಏನ್ ಮಾಡ್ಯಾರನವ.
ಅದೇ ನಿಂದಿರ್ತಾರ ಊರ್ ಹೋಗ್ ಇನ್ ಲೇಟ್ ಆಯತತ್ ನೋಡು ಮು ಏನೋ.
ಲೇಟ್ ಆತದ ಇವ ಜಲ್ಲಿ ಹೋಗ್ಬೇಕಕ್ ಆಗತಿ ಎಲ್ಲಾ ದಗ್ದನ ಆಗ್ಬೇಕು ಈ ಕಡೆ ಹೊಲ್ದಾಗ ದಗ್ದ ದನ್ ಆಗ್ಬೇಕು ಈಗಡೆ ಮಾತಾಡ್ಸ್ ಒೊಂದು ಆಗ್ಬೇಕು ಇ್ರಗೆ.
ಅವ್ರೆಲ್ಲಾ ಯಾವ್ದೋ ಬಿಟ್ಟು ಹಕ್ ಮನ್ಸ ಟಗದಟಗ ಆ ಎಲ್ಲ ನೋಡ್ಬಬೇಕಕ್ಂತಾರ.
ಹ್ಮ.
ಮಳಿ ಬಂತು.
ಬಂತವ ನಮ್ ದೊಡ್ಡವ್ರ ಗೊಬ್ಬ್ರ ಹಾಕ್ಯಾರ ಅವ್ರ ಬೇಶಿ ಐತ್ ನೋಡ.
ನೀನ್ ಹಾಕರಾನ.
ಹಾ ನೆನ್ನೆ ಅಕ್ಯರಾ.
ನೋಡೋ್ರ ಚದಿನ ತಗಸ್ಯಾರ ಗೊಬರನ ಇಟ್ರ ಬೇಷ ಹತ್ ಬಿಡಿ ಹೆಂಗಾರ.
ಹ್ಮ. ಹೌದೌದ ಆ ಮಳಿ ಬಂತೆಲ್ಲ. ಅಂದ್ರೆ ಮಳಿ ಏನ ಅಷ್ಟು ದೊಡ್ಡ ದೊಡ್ಡ ಅನಿ ಇಲ್ಲಿಯವು ಸುಮ್ ಏನಂತಾರ ಗಾಳಿ ಮ ಗಾಳಿ. ಗಾಳಿದಂಗ ನೋಡು.
ಗಾಳಿ ಮುಂದಗ್ ತೊಗೋಗ್ ಬಿಡ್ತದಲ್ಲ ಅದ್ ಮಳಿ ಜಾಸ್ತಿ ಹೊಲ್ದಾಗ ಅ ನೀನ ಬುಳಗಲ.
ಹ್ಮ ಮಳೆ ಹೊಜ್ಜು ಹೊಡಿಬೇಕ ಆಯ್ತದ. ಎಲ್ಲಿ ಸಣ್ಣ ಆಯ್ತು ಮತ್ತ ಮಳಿ ಈ ಕಡೆ.
ಅದೇ ಅದು ಒನಿ ದಪ್ಪ ದಪ್ಪಿಲ್ಲ ಸಣ್ಣದ ಸೂಪ್ರಗತೆಂಗ ಐತಿ.
ಹ್ಮ್.
ಹ್ಮ್ಮ್ ಮಳಿನೆ ಹೋಜಬರೋಣ ತಗೋ.
ಹಾ ಮನಿ ಹಿಂಂಗಗೆ ಮಾಡಕತ್ತ ನೋಡ ಆಯ್ತು ನಿಂತ ನೋಡವ್ವ. ಈ ವರ್ಸಿನ ಕಾಲದ ಮಳಿ ಈಟೇ ಐತೆ ಅದದು.
ಮತ್ತ ಬರಗಾಲ ಅಂತ ಹೇಳಾರಂತ ಮತ್ತೆ ನಾಟಿ ಮಾಡ್ತಾರೆ.
ಏನ್ ಮಾಡ್ತಾರ ಅನ್ ನೋಡಿದ್ದ. ನೋಡ ಏನ್ ಮಳಿ ಬರ್ತದೇನವ ಅಂತ ನಾವ ಎಂತವಿ. ಅದ ಗಾಳಿತೋ ಗಾಳಿಯ ಹೋಗಿಬಡಿತ ಕಡೆ ಮಳೆ ಯಾವ್ರಗ ಹೋಯ್ತ ಎನ್ಸುದ್ದೆ.
ಹೌದು ಈ ಗಾಳಿ ಒಂದು ಈಗ ಜಾಸ್ತಿ ಬಡಕತವಲ್ಲ. ಗಾಳಿಗೆ ಮಳೆನೇ ಆಗಲ್ಲ.
ಹ್ಮ್ ಹ್ಮ್.
ಯಾರ್ಯಾರ್ ಹೋದ್ರ ಊರ್ಗೆ.
ನನ್ ತಮ್ಮ. ಹೂವ ಮತ್ ನಮ್ಮ ದೊಡ್ಡವ್ವ ಮತ್ತ ಮಗ ಕರ್ ಹಡೋಗಿದ ನಮ್ಮತಮ್ಮ ಅವ್ನು.
ಹ್ಮ್ ಈವತ್ ಬರ್ತಾರ.
ಈ ಮತ್ ಈ ಹೋಗ್ಯಾರ ಬರ್ತಾರ ಏನ್ ಮಾಡ್ತಾರ ನಾವ ಮತ್ ಬರ್ಬಂತ ಸೈಕೊಂಡ ಬಿಟ್ರ ತೊಂಡ್ ಹೋಗ್ಯಾರ.
ಹೌ.
ಅಲ್ಲಿ ನಮ್ ದೊಡ್ಡವರ್ಗ ನಮ್ ಬ ಬಿಲಿಂಗೇಶ್ವರ್ ಗುಡಿ ಪೂಜೆ ಬಂದದಂತ ಪೂಜಾ ಮಾಡದು. ಮತ್ತ ಅಲ್ಲಿ ಗುಡಿ ಪೂಜೆ ಮಾಡ್ಬೇಕ ಜಲ್ದಿನೆ. ಮಾಡ್ಬೇಕು ಆರ್ರೊಳಗನ್ನೇ ಮಾಡ್ಬೇಕು ಹಜ ಹ ಅಶನಗೆ ಎದ್ದು ಮಾಡ್ಬೇಕು ನೀರ ಕಸ್ಬೇಕು ಮತ್ ಬೆಳೆಯಕ ಅದಕ್ ಕೋತಿರ್ತ ನ ದಡಪನ ಎತ್ತಗೋದವ್ರು ಹ್ಮ್ ಆಯ್ತಾ ಬರ್ಬೇಕಂತ ಮಾಡಿ್ಯಾರ ಇ ಒಂದ ಒಂದ ಮಳಿ ಒಂದ್ ಹತ್ನ್ಸತ
ಹ ಮಾಡಡುವ ಹ್ಮ್
ಯಕ ನೀ ಮೇಜರ್ಮ ಎಲ್ಲೋಗಲ್ಲನೆ ಎಲ್ಲಿ ಬಚಾರೆ
ಮದ್ೆ ಐತಿ ಮುುಣಸಗಾಗ ಹೋಗ್ಯಾರ ಇಲ್ಲ ಇವರು ಬನೇಟಿಾರದಂತವಾ ಬನೇಟಿ ಬ ಕ್ಯಾನಲ್ ಕೆಳಗ ಅವ್ರ ಮನ ಇದರ್ಬೇಕು ಕೊಟೆಗೂಡ್ ನಿಂಗಣ್ಣ ಮಗನ್ ಅರ್ತ
ಅದ ಏನ್ರ ರಿಲೇಷನ್ ಆಗಬೇಕ ಏನ
ಈ ಊರ ನನಗೆ ಇ ಇದೇ ಊರನ್ನವೇ ನಾವವು ಆದ್ರೆ ಅಲ್ಲಿ ಹಾಗಗೆದ ಬನಟೆ ಆಡ ಬನೇಟೆ ಸನ್ಯದಾಗದಾನ ಹ ಊರನವಾರ ಲಗ್ನ ಪತ್ರ ಕೊಟ್ಟಿದ್ರು ಬುಧ್ವಾರ ಮನವಾರ
ಹ್ಮ್
ಹ್ಮ್ ನಾ ಹೋಗ್ಯಾರ ಊರಾಗ ಎಲ್ಲರೂ ಹೋಗ್ಯಾರ ಸ್ವಲ್ ಇದೇ ಊರ ನಾವ್ ಆಗಿರ್ಬವ
ಹದ ನಮ್ಗೂ ಒಂದ್ ಮನೆಿ ತಂದು ಕೊಟ್ಟು ಹೋದ್ರವ ಅಾದ್ರೆ ಅಷ್ಟ ಸ ಹ್ಮ್
ಅವರು ಯಾವದನೇ ನೋಡು ನಿಂಗನು ತಡೆಗಾರದ ಆಯ್ತ ನಾ ಓದಿಲ್ಲ ಅವರು ತಡೆಗಿದ್ದ ಹೇಳ ಮ ಮ
ನಮ್ ತಮ್ಮರು ಹೋಗ್ಯಾರ ಮುಂಜೆಾನೆನೆ ಹೋಗ್ಯಾರ ಅಮಂತ ಹೇಳಿದ್ರರು ತ ಮುಂಜೆಲೆಯಲ್ಲಿ ಯಾರ ಇದಿಲ್ಲ ಅಂತಳಿ ಮದ್ೆ ಇದ್ರ ಮುಂದ ಹೋಗಿದ್ದ ಪರ್ಸನು ಇಲ್ಲೇ ಸನ್ಯಾದಲ್ಲಿ ಹೋಗ ಬಂದಂತಂತ ಹೋಗ್ಯನಾ
ಮತ್ತ ತಣೆದು ಜಗ್ಗೆ ಮಂದಿ ಕಂಡಪಡಿ ಮಂದಿ ಬರ್ತಾವ ಲಾರಿಿಗೆಗ್ಲಿ ಲಾರಿಲಿ ತಗೊಂಡ್ ಬರ್ತಾರ ಅವರು
ಬರ್ತವೇನ್ ಮಾಡ್ತಾ ಮುಂಜೆ ಹತ್ತು ಹೋಗ್ಯಾರ ಯಾರ ಇದಿಲ್ಲ ಅಂತ ಅಲ್ಲಿ ಮದ್ವಿ ಮನೆ ಮುಂದ ಅಟ್ಟೆ ಚೋಲ್ಲಿ ಒಳ್ಳೆ ವಾಪಸ್ ಬಂದ್ಬಿಟ್ಟ ಹುಡುಗರು ಪೆಗಿ ಹೊಳಿ ಹೋಗೆ ಎಲ್ಲಾ ಇಲ್ಲೇನ ಹಓದ್ನೇನ್ ಬಿಟ್ಟನೆ ಗೊತ್ತಿಲ್ಲ ನೋಡುವ
ಹಾ ಏನ್ ಮಾಡಿದನ ಸ್ವಲ್ಪ ಹೊತ್ತಗಂದು ಹತ ನಡೆಸಿತ್ತ ನಮ್ದ್
ಹವಾ ಮಳಿ ಒಂದ ಆಗ್ಯದವಾ ನಮ್ಮ ಮಮ್ಮಿಿನ ನಾಳೆ ಓಡ್ಸ ಕಕ್ ಮಾಡಿದ್ದಿಲ್ಲ ನೋಡಡೆ
ಮತ್ತವಡ ಹೋಗ ಮಾಡ್ದಾನ
ಹ್ಮ ಅ ಸ್ವಲ್ಪ ನೆಲ್ಲಿ ಹಂಗೆ ಎದ್ದದವ
ಹೌದ ನಮ್ದನು ತಗ್ದನಲ್ಲಾ ಮತ್ತ ಒಳ್ಳಿ ಏನ್ ಮಾಡ್ಬೇಕಾರ ಮ
ನೀನು ಇಪ್ಪತ್ತು ಸಾಲು ಮುಟ್ಟ್ ಬರೀ ಹತ್ತೇ ಸಾಲು ಮುಡ್ತ ಹಿಂಗೆ ದಿನಕ್ಕೆ ದಿನಕ್ಕೆ ಕಡಿಮೆ ಸಾಾಲಲು ಮುಡ್ತಾವ ಅಂದೆ
ಹೌದು ಸದೀ ತಗದಾರ ಎಲ್ಲನಗತ್ತಂಗಗೆ ಹೊಳ್ಕೊಂಡ್ ನೋಡಿ
ಹೋಳು ಕಿಟು ಕಿಟು ಕಿಟು ಬಂದದದು
ಹ ಅದ ಏನ್ ಮಾಡ್ಬೇಕಣ ಹ ಹದಿನ ಒ ಮನೆ ಸನಕ್ಕೆಲ್ಲ ಇನ್ನು ಹೋಗೋದ ನಡದು ಆದ್ರನು ಸದೀ ತೆಗದಲ್ಲಾನ ಹೋಲದಾಗ್
ಹ್ಮ್ ಹಗೆ ಆಗ್ಯದ ನೋಡುವ ನೀವು ನಿಮ್ಮ ರು
ನಮ್ಮವರ ಅದು ಹೆಂಗಾರ ದೊಡ ದೊಡ್ಡ ದೊಡ್ಡ್ರತ್ತ ಸದಿ ಅವ್ರರು ರಸನ ಯತ್ ನೋಡವ
ಹ ಮತ್ತ ಹಿಂದ ಮುಂದಂಗೋಡ್ತಿದ್ರ ಅವ ಹೆಂಗಾರ ತೀರಿಾಕಿ ಮ್ಲಿ ಅಂಗ್ ಕುೊಂಡಿರ್ಾಳ ಈಗ ನಡ ಮನಿಗೆ
ನಾಳಗ ಅವ್ರಲ್ ಹೋಗೋರ್ ಇದ್ರು ಮತ್ತ ಮಳಿ ಒಂದ್ ಬರ್ ನೋ ಕಡ
ತಾರಾನ
ಅಯ್ ಈ ಚೆನ್ನಾಗ ಬದ್ರ ಮಣ ಏನಂದ್ರು ಬಜವರ್ಕ ಹೋಗಿದೀವಲ್ಲ ಹ, ಓದಾಗಿದ್ರಾ ನಾನೇ ತಕೋತೀನಿ, ಏನ, ಬಿಟ್ಟು ಹೋದರೆ, ಈಗ ನಾ ಒಬ್ಬಕ್ಕೆ ತಕೋತೀನಿ ಈಗ. .. ಏ, ಬಂಡ್ಯಕ್ಕನಕಿ, ಅವವಾಗ ದೊಡ್ಡದ ಹತದ ಮಳೆ ಬಂದಾಗ ಯಾರಾದ್ರ ಬರ್ತಾರ! ಅಷ್ಟು ದಿನ, ಸೊಂಡಿಲು. .. ಇವಾಗ ತರುಕೊಂಡರೆ, ಅವರ ಆಗ್ಲೇ ಬರ್ತಾ ಇದ್ರಿ. ..
ಈತ, ಗಣೇಶ ತಾಕೊಲೊ, ನಾಲ್ಕುಐದುಸಾವಿರ, ಹೆಂಗುಲ್ಲೊ. .. ಅಪ್ಪ ಏನು ಬರುತ್ತಾ ಅಕ್ಕಿ. ..
ನವ ಕಕ್ಕು ನಗು, ಮಾಡುತ್ತೀರಿ. ..
ಎಲ್ಲಿರ್ತವ, ಎಲ್ಲಿಲ್ಲ ನಂಗ ಕೈ ಸಾರು ತಟ್ಟೆ ಹೋಲೋಕೆ, ಹೊಚ್ಚಿಟ್ಕೊಂಡಾಯ್ ತನ್ನದಿಲ್ಲಕ್ಕಗ, ಇಕಿಗಿ. .. ಏನ್, ಹೇಡಿಕಿದರು, ತಾನೇ, ಬಡತಕ್ಕಂಥವರು. ..
ಇಲ್ಲ, ಮಗ ಸಣತನ, ಮಾಡಿದ್ಲು ಅವತ್ತು, ಹೋದ್ರ! ಹೋಲ್ ಎಂತ ಅತ ಅಂತಾನ ಆಚನೆೆ ಆಗ್ತದೆ. ..
.. ಹ್ಮ್, ಅದೇ ಸಣ್ಣ ತನ ಮಾಡಲಿಕ್ಕಿನೇ ನಂದು, ಏ ಇರ್ತದೆ! ಅಪ್ಪ ನೇ ಓ್ತನ ಅಂತಳಕಿ, ಕುಂದೂರಲ್ಲಿಕೀ, ಈಗ. .. .
ಅದರೊಳಗೆ ಬಿಡು, ಬಿದ್ದೋಗ್ತದೆ, ಇಷ್ಟು, ಅಂತ, ಎರಡಾಳು ಆಗೋದು, ಒಂದಾಳು, ಹಾಗೊಂದು ಎರಡಾಳು. ..
ಹ, ಹೆಚ್ಚಿಗೆ, ಆತ ಆಯ್ತ್ ಮಳಿ ಬಂತಂದ್ರ ಉಲ್ಟ ದಿನ ಇದಾಗಿರ್ತಾ ಈಗ. .. ಬರ್ತಾವು, ನೋಡು ಸದಿಯಲ್ಲ ಇದಪ್ಪ? ...
ಬೇರ್, ಬಿಟ್ಟು ಅಂದ್ರ ಆಯ್ತು! ಎರಡ್ ಎರಡ್ ಸಾಲ ಮುಟ್ಟು ಒಂದ್ ಸಾಲು, ಮುಗಿತಿರ್ಲಿಲ್ವಾ. .. ನೀವು, ಮೊದಲೇ, ತಗೋಬೇಕು, ಕಳ್ಳತನ ಮಾಡಿದರೆ. ..
ಇ, ಮತ್, ತ್ ಆಗದಿಲ್ಲ ಆಗದಿತ್ತ, ಅಂದ್ರೆ! ತಕೊಬೋದು, ಒಬರು ಇಬ್ಬರು. ..
ಹೌದ, ಜಗ್ಗೆ ಇತ್ತು ಕುಳಿಯರ್ನು, ಯಾಕ ಅವ್ರು ನಮ್ ಟೈಮ್ ಕೆಲ್ಶಾಸಿತು, ಅವ್ರು. ..
ಸಿಕರಿಯವರು ಯಾಕ್ ನಮಗ ನೋಡವರು ನಾವೇ, ಹೊಡ್ಕೊಂಡುವಿ, ಚಾನ್ಸ್. .. ಹ್ಮ, ಹ್ಮ, ದೊಡ್ಡವನು, ಸುಮ್ನೆ. ಇರುಲ್ಲ. .. ಮತ್ತತ್, ಅವನೇ ನೀನು, ಸುಮ್ಮಾಗಿದ್ರಿ ಮತ್ ನೀವತ್ತು, ಬಂದಿದ್ದಲ್ಲ? .
ಇಲ್ಲ ಕೇಳದ ಕೇಳಿದ್ರಿ ಮತ್ತ ನೀನು, ಹೊಳದಾಗ ಕೇಳಿ! ಹೊಳದಾಗ, ಕೇಳಿ ನೀ ಹೆಣ್ಮಕ್ಳದಾಗ, ..
ಅವ್ರಂಗ ಮಾಡ್ತಿರ್ತಾರಿ, ಸ್ವಲ್ಪ. ಅದೇ, ಹೇಳ್ಬೇಕು, ಹಾಂಗೆ, ಹಿಂಗೆ, ಅಂತ ಹೇಳಿದ್ರರು ಬರ್ತಿರ್ತಾರ ಅವರು. ..
ಅದೇ, ಅದುಕ್ಕೆ, ನೀವು ಅಂದ್ರೆಲ್ಲಾ! ಮತ್ತೆ ಹೋಗಿ, ಅಪ್ಪನು. ..
ಹ್ಮ್, ಮತ್, ದೊಡ್ಡಪ್ಪ, ಮನಿ ಬಂದ ಬಾ ಹಾಚುಕೊಟ್ಟು. ..
ಅತ್ತು, ಪವರ್, ಜಾಸ್ತಿ, ಮಾಡುಅನುತೈಥಿ. ..
ಹ್ಮ, ಆಟೆ, ಮತ್ತೆ, ಅವ್ರು ಏನ್! ಅಷ್ಟು, ಸೈಲೆಂಟಾಗಿ, ಕುಂತು. .. ಅಂತರವರು, ಬಾಯಿ! ಬಿಟ್ಟು ಹೇಳಲ್ಲ? .. ತುಂಬ್, ಬರಬಾರ, ಅಂತ! ಅನ್ನುತಾ, ಕರೀತೀವಿ, ಅವರಲ್ಲಿ ಬರ್ತಾರೆ, ಅವರು ಎಲ್ಲಿ ಬರುತ್ತಾರೆ, ಅವರ ಕಡೆ ಹೋಗ್ತಾರೆ! ...
ಅದೇ ಮುನೂರುನಕನೂರು, ಎಷ್ಟು ಸಿಗುತ್ತೋ, ಹೋಗ್ತಾನೆ, ಅದೇ, ಐವತ್ತು, ರೂಪಾಯಿ, ಅಯ್ತು. ... ಸಿಗುತ್ತೆ, ಅದಕ್ಕಾಗಿ, ಕಳತನ, ಮಾಡು, ಮತ್ತತ್ ಒಲದ, ಬಳಕೊಂಡ್, ಕುಟ್ಟ ಮತ ಡಬಲ್. ... ಸಿಗುತ್ತೆ, ಒಂದೂರುಪಾಯಿ. ..
ಹ್ಮ, ಹ್ಮ್ಮ್, ಹೌದು, ಬಿಡು, ಸುಮ ಇಟ್ಟಿಟ್ಟೆ ಬಂದ್ರ ಪಾಡ್ ನೋಡಲ್ಲ ಮಳಿ. ..
ಇತರ ನೋಡು ಮಾತ್ ಊಟ ಈ ಸುಗ ಬೆಳಗ್ಗೆ ತರಕ. ..
ಆ. ...
ಮಳೆ, ಈ, ಕಡೆ ಬರಬೇಕು, ಕಡಿಬರುಬೇಕಿಯೆನ್ನ. ..
ಹ್ಮ್, ಇಟ್ಟುಇಟ್ಬ, ಬರಬೇಕು, ಆದರೆ ವಾರದಲ್ಲಿ ಒಂದೆರಡು ಸಲ ಬರಬೇಕು ನೋಡು. ..
ನಮ್ಮನು ಇನ್ನೊಂದಿನ ಆತಿ ತಗೋ ತೆಗೆದ್ರೆ ಆಮೇಕ. .. ಹಾ, ಇಧಿಯಕಮ್ಮಿ. ...
ಇವ ಮತ್ತಂದ ಎಲ್ಲಿ? ಇಟ್ಟಿಟ್ಟ ಎದ್ಂತ ನಮ್ಮ್ನು ತೊಗಸ್ಬೇಕಂತ ಮಾಡ್ಯಾಳ ಮತ್ತೆ! ಏನ್ ಮಾಡ್ತಾವಲಾ, ನೋಡೂ. ...
ಬಾರ್ಕೋತೀವಿ ಆಡ್ರಿ ಸ್ವಲ್ಪ, ತಿಂಡು, ತಂದು ಹೊಡೆಸ್ರಿ. ..
ಆಯ್ ದಿಂಡಾ ವರ್ಸಿದ್ ಒಬ್ರಿಬ್ಬರು ಕರ್ಕೊಂಡು ಇದ್ ಮಂದು, ಕಖಾಲಿ ಇದ ಆಗ್ ಬಿಡ್ತದೇ ಕಟ್ಟೆ ಹಾಗಿಬಿಡುತ್ತೆ. ... ಹೌದ. ..
ಹ್ಮ್, ಅಲ್ಲಂದೇ, ರೆಡಿ ನೋಟಾ. ..
ಹೌ, ಹ್ಮ್ ಅವ್ ಅತ್ತಿ ತವರಿಬೀಜ, ಒಂದು ಸೂರ್ಯಳಲ್ಲ, ಅದಕ್ಕೆ? ಕೋಟ್ಯಾಗದ. . ಅವನು, ತಾಲ್ಲೆ. .. ಅದೇಏನ್, ಸತ್ ಬರ್ತದು, ಬರ್ತದೇ, ಬಿಡು ಚಂದೈಐ, ತೆಗೆದರೆ ಆಯ್ತುಏನ್ ಅಲ್ಲೊಂದು, ಇಲ್ಲೊಂದು, ಎ. .. ಹಾ
ಹ್ಮ
ಇಂತ ಇನ್ನೊಂದ್ ಎರಡ್ ಮೂರ್ ದಿನ ಆಸಿದರ್ ಮತ್ತೆ ಒಳ್ಳಿ ಹೊಲ ಹಸನ ಆತದ ಮತ್ತತ್ ಬೆಳಗ್ಕ್ ಬರ್ತಾವ
ಹ್ಮ್ ಹ್ಮ ಈ ಊರಾಗಾಗಿರ್ತದ ಮಳಿ ಇಲ್ಲಿ ಒಂದಾಗ ಆಗಿರ್ತೇನಿಲ್ಲ ಹೆಂಗದನ್ ನೋಡು
ಇಲ್ಲ ಇಲ್ಲ ಮನ್ನಿ ನಾವು ಹಿಂಗಗೆಜ್ಜ ಬಂದಂಗ ಆಯ್ತ್ ಎಲ್ಲಾ ಹೊ ಹೋಗಿ ಬಿದ್ದವರಕ್ ಹೋಗಿವಿ ಅದೇ ಕೆದ್ರಿದ್ರು ಒ ಬುಡು ಕಣ ಮಣಾನೇ ಹೋಗತಿ
ನೋಡ ಊರಾಗ ಆತದ ಹೊಲ್ದಾಗಲ್ಲ ಊರಾಗ ಯಾರ ಆಗತದ ಅಂಗ್ಳಿಗೆ
ಹ್ಮ್ ಎಲ್ಲ ಹೊಲ್ದಾಗ ನಿಮ್ಗೆ ಆಗಿತ ಅದುಣ್ಣ ಇರ್ತದಲ್ಲ ಅದು ಜಾಸ್ತಿ ಇ ಏನ ಬಿರ್ಕಿರ್ತದ ಬಂದಿರ್ತಾವ ನೀರಕ್ಕೋತೆ
ಹೌದ ಹದಕ್ಕೆನ ಮಳಿ ಬಾಳ್ಬೇಕ ಅವ ಏನತ್ತು ಬಂದ್ರೆ ಎದಕ್ ಆತ್ತಲ್ಲವು ನೀರರುಕೊಂಡ್ ಹ್ಬಬೇಕಕ್ ಏನು ನೆಲನ ಕಾಣ್ಬಾರ್ದ ಹಂಗೊಬೇಕು
ಹ್ಮ್ ಮನ್ ಬಿತ್ಗಾಯಕೇನ್ ಬಂದ ಹಂಗ್ ಬರ್ಬೇಕ ಅವ ನಡತದ್ ಈಗೇನ್ ಬಳೆ ಯಾತ್ರೆಗೆ
ಹ್ಮ
ಮತ್ತೆ ಆ ಕಡೆ ಒ ಒಂದು ಹದನೈದಿನ ಇಪ್ಪತ್ತು ದಿನ ಹೋದ್ರುನು ಮಳೆ ಬಂದ ಇಥ ದೇಶಕ್ಕೆ ಬರ ಅವ್ರ ಅ ಮನೆಗ ನನ್ಗ್ ಹೇಗೆ ನಾವೆಲ್ಲ ಮೈರಾಜ ಬಂದ್ರು
ಹ್ಮ್ ಹ್ಮ್ ಹೌದ
ಆರಾಮ ಇರಲ್ಲ ಅಲ್ಲ ಹ್ಮ್
ಹೌ ಪರವಾಗಿ ಹ